ಹಲೋ
ಹಲೋ
ಯಾವಪ್ಪ
ಹಲೋ
ಕೇಳತದೆಲ್ಲ
ಹಾ ಕೇಳತ ಸ್ವಲ್ಪ ಬ್ರೇಕ್ ಬ್ರೇಕ್ ಆಗ್ತದೆ
ಹೌದಾ ಇವಾಗ
ಹಾ ಯವಕಸ್ತದೆ
ಹ ಹಳ್ಕೊಂಡ್ರಿ ಅನು
ಹಾ ಎಕಂಡ ಜ ಎಷ್ಟ
ಹೌದಾ
ಹ್ಮ್
ನಿನ ಹತ್ರ ಫೋನ್ ಯಾವ್ದದ
ರೆಡ್್ಮಿ ಸರಿ ವಿವೋ ವೈ ಇಲ್ಲ ಇಲ್ಲ ವಿವೋ ವೈ ಟ್ವೆಂಟಿ
ಆಯ್ತು ಒಂಟೆ
ಹಾ
ಎಷ್ಟ
ವೈ ಟ್ವೆಂಟಿ ಮ ಟ್ವೆಂಟಿ ಜೀವನ್ ಎಲ್ಲ ನಾನ್ ತಂದ ಮಾ ಮಾ ಮಾಮರದದು ಓಲ್ಡ್ಫೋನ್ಳೆ ಎಂಟು ವರ್ಷದ ಬೋದು
ಹ್ಮ ಹಾ
ಮಾಮಂದ ನನ್ ಕೊಟ್ಟಿದ್ರತವ ಅಂತ ನಮ್ಮ ಮಾಮನ ಹತ್ರ ಒ ನಾಲ್ಕೈದು ವರ್ಷದ ನಮಮ್ಮ ತಮ್ಮನ ಹತ್ರ ಒಂದು ಒಂದ್ ವರ್ಷ ಇತ್ತು ನನ್ನ ಹತ್ರ ಒಂದು ಎರಡ್ ಮೂರು ವರ್ಷ ಆಯ್ತು
ಅಬ ಏನಪ್ಪ ಎಂಟೊಂಬತ್ತು ವರ್ಷ ಫೋನ್ ಯೂಸ್ ಮಾಡಕತ್ತೆ
ಹ್ಮ್್ಮ
ಹ್ಮ ಹ್ಮ ಹರ ಜದ
ಯಾವ್ದ ಫೋರ್ ಜ ಅದ ಅಂದ್ರೆ ಬಟ್ ಸಿಕ್ಸ್ ಜಿ ಬಿ ರ್ಯಾಮ್ ಅದ ಅದು
ಹ ಹಾ ರಾಮ ಸಿಕ್ ಜೇನು
ಸರಿಯದು ಅದಕ್ಕೆ ಒಳಕೆ ಬಂದ ಒನ್ ಟ್ವೆಂಟಿ ಏಟ್
ಹ ಹ ಚಲೋ ಬ
ಅಷ್ಟೇ ಬರ್ತದೆ ಒಂಟೊಂಡೆಡ್
ಹ್ಮ್ ಎಷ್ಟ ಎಷ್ಟಿತ್ತಾರ ಮೊದ್ಲು ತಗೊಳಾಗ
ಎಷ್ಟ್ ನ ಗೊತ್ತಿಲ್ಲ ನಮ್ಗೆ ನಮ್ಮ ಅವತ್ತು ಅವ್ರಲ್ಲಾ ಗಾಡಿ ಗಾಡಿ ನಡೆಸ್ತಾ ಇದ್ರಲ್ಲ ಅವ್ರು ಕಾಸ್ಟ್ಲಿ ತಂದಿದ್ದಾರೆ.
ಅದ್ ಕೇಳ್ತಾನ ಬಳಕೆ ಬರೋದು ಇಲ್ಲೊಂದ್ ಸಣ್ಣದಾದ್ರೆ ಇಷ್ಟೊತ್ತ ಅಡುಗ ಆಯತಿತತ್ತು
ನಿಮ್ಮಕ್ಕಾಾರ್ಕಣ ಅಂದಾಫೋನ
ಹಾಸೊಂಡಕಣ ಕಣ
ಸ್ಣಕಣಕಾಣಂತ
ಹ್ಮ
ಹಾ ಹಾ ನದ ಹತ್ರಾನು ಇದೆ ಏಲ್ಮ ಇದೆ ನನ್ನ ಹತ್ರ
ರಿಯಲ್ಮದಾ
ಹಾ ರಿಯಲ್ಮಿ ಲೆವೆನ್ ಫೈವ್ ಜಿ ಅಂತ.
ಹಾ ಹ ಚೆನ್ನಾಗ್ ಬರ್ತದ ಇದು ಚಾರ್ಜಿಂಗ್ ಮತ್ತೆ ಕ್ಯಾಮ್ರಾ?
ಹಾ ಚೆನ್ನಾಗಿ ಬರುತ್ತೆ ಮೂರ್ ವರ್ಷ ಆಯ್ತು ಇವಾಗ ನಾ ಯುಸ್ ಮಾಡಕತ್
ಮೂರು ವರ್ಷ ಆಯ್ತಾ?
ಹಾ
ಎಷ್ಟು ಕೊಡ್ತಂದಿದಿಯಾ?
ಹದ್ನೋಳ್ ಸಾವ್ರ ಕೊಟ್ಟಿದ್ದೆ.
ನಾನ ಸ್ವಂತ್ ದುಡ್ಡಲ್ಲಿ ಯಾವಾಗ ಕುಂತನೆ ಅಗೆಲ್ಲ ಫೋನು ಇನ್ ಮೇಲೆ ಕಾಯ್ ಜಾಬ್ ಹೋಗತ್ತ ನಾನು.
ಹ್ಮ್ ಇದ್ರಲ್ಲೂ ಏನು ನಮ್ಮ್ ಮನ್ಯಾಗ ಬರಿ ಹತ್ ಸಾವಿರ ಕೊಟ್ಟಿದ್ರು.
ಅಂದ್ರೆ ಆ ಮನೆ ಮನೇಲಿ ಹತ್ ಸಾವರ ಕೊಟ್ಟಿದ್ರ ಬರೀ?
ಹತ್ ಸಾವಿರ ಕೊಟ್ಟಿದ್ರು ಮೇಲಿಂದ ಏಳ್ ಸಾವಿರ ನಾನ್ ಹಾಕೊಂಡಿದ್ದೆ.
ಹೌದಾ
ಹಲೋ
ಹಾ ಬ್ರೋ.
ಮೊದ್ಲು ರೆಡ್ಮಿ ಏಟ್ ಇತ್ತು ಅದು ನಮ್ ಸಿಸ್ಟರ್ ಫೋನು
ಹ್ಮ ಹ
ಅವ್ರಗ್ ಯಾಕೋ ಫೋನ್ ಯೂಸ್ ಮಾಡಕ್ ಆಗ್ಲಿಲ್ಲ, ಬೇಡ ಬ್ಯಾಸ್ರ ಆಯ್ತು ಅಂತ ನನ್ಗ್ ಕೊಟ್ಟಿದ್ರು.
ಅಂದ್ರೆ ನಿನ್ ಆಕಡೆ ಅನ್ಪು ನಿಂದಂದಲ್ಲ ನಿಂದೆಲ್ಲ ಸ್ವಂತು.
ಇವಾಗಿರೋ ಸ್ವಂತ ನಂದು. ಮೊದ್ಲಿಂದು.
ಮೊದಲಿಂದ ಮೊದಲ ಯೂಸ್ ಮಾಡ್ತಾ ಇದೀನಾ ಅದು ಅಕ್ಕಡದ ಈಗ ಎಲ್ಲಿದೆ ಆ ಫೋನು?
ಇವಾಗಿಲ್ಲ ಅದು ಅದೆಲ್ಲ ಡಿಸ್ಪ್ಲೇ ಹೋಗ್ಬಿಡ್ತು.
ಹೌದಾ ಹ
ಹ್ಮ್ ನಮ್ಮ್ ಅಕ್ಕೋರು ಒಂದು ಆರೇಳು ತಿಂಗ್ಳು ಯೂಸ್ ಮಾಡಿದ್ರು ಫಸ್ಟ್ಗೆ ಸ್ಟಾರ್ಟಿಂಗು.
ಹ್ಮ ಹ್ಮ
ಒನ್ ಇಯರ್ ಯೂಸ್ ಮಾಡಿದ್ರಂತದನ್ನ ಅದಾದ್ಮೇಲೆ ನಾನ್ ಟೆಂತ್ ಫೇಲ್ ಆದ್ಮೇಲೆ ಅವ್ರೇ ಕೊಟ್ರು.
ಹ್ಮ್
ಫೋನು ಹಲೋ
ಹಾ ಕೆೇಳಸ್ತದ ಹೇಳ್ ಬ್ರೋ.
ನ ಹ್ಮ ನಾನು ತಗೋತಾ ಇರ್ಲಿಲ್ಲ ಫೋನು.
ಹ್ಮ್
ನಮ್ಮ್ ಅಕ್ಕ ಒಟ್ಟನ ಫೋನ್ ಒಟ್ಟ್ಗೆ ಕೊಡ್ತಾ ಇರ್ಲಿಲ್ಲ ಫೋನ್ ನೋಡಕೆ ಅದ್ಕೆ ಒಟ್ಟಗ್ ಕೊಡ್ತಾ ಇರ್ಲಿಲ್ಲ.
ಅಷ್ಬಟ್ಟು ನಿನ್ಗೆ ಕೊಟ್ಟಿದಾರಲ್ಲ ಅಜಾ ತೊಗೋಬೇಕ್ತಾನೆ.
ಅದೇ ಅವಾಗಾನೇ ಅದೇ ಫೋನು.
ಹ್ಮ
ಯೂಸ್ ಮಾಡಕ ಅದು ಕೊಟ್ಟ ಕೊಡ್ತಾ ಇರ್ಲಿಲ್ಲ ಅವನ್ಗೆ ಅಲ್ಲ ಕಪ ಅಲ್ಲ ಅವರು ಫೋನೇ ಎಸೋಂಬುಟ್ಟೆ.
ಹ್ಮ ಹಾ
ನ ಎಲ್ಲ ಫೋನ್ ಕೊಡ್ಸಿಲ್ಲ ಆ ಫೋನ್ ಕೊಡಂದೆ ನಾನು.
ಹ್ಮ್
ಸರಿ ಅಂತೇಳಿ ಅವ್ರ್ಫೋನೇ ಕೊಟ್ಬಿಟ್ರು.
ಹೌದಾ ಮೊನ್ನೆ ಮೊರಬಸ್ಟಸಡ್ ಇದಿದ್ದಲ್ಲ ಅ ಅದರಲ್ಲಿ ನೀ ಕಾಣ್ತಾನಿಲ್ಲಾ.
ಏ ಇದೀನ್ನಲ್ಲಪ್ಪಾ ಅರಿಶ್ಣ ಕಲರ್ನಾನೆ.
ಹೌದಾ ನಾವು ಜಾಲಿ ಮೂರು ಮುಗ್ಸಕೂಂಡ್ ಹೊಂಟಿದೀವಿ ಮನೇಲಿ ಹೆಂಗೆ ನೋಡಿದೆ ಕಾಣಲಿಲ್ಲ.
ಇಲ್ಲಲ್ಲ ಅದ ನಾನೇ ಅರಿಶನ್ ಕಲ್ಲ ಅಂಗಿ ಆಕಣನ್ನಳ
ಹೌದಾ
ಹ್ಮ್ ಅದ ನಾನೇ ಅ
ಎಲ್ಲ ದೋಸೆ ಬಿಡತಾ ಆಡಕ್ಕೆ
ಹ್ಮ್ ಬರುತ್ತೆ
ಮೂ ಎಷ್ಟು ಜ ನಿಮ್ಮ ಹತ್ರ ಎಷ್ಟು ಜ ಆಗ್ತೀರಾ ನೀವು
ನೀ ಎಷ್ಟೋ ಗಜ್ಜಿಲ್ಲಪ್ಪಾ ನಾನುಂದ್ ನಾಲ್ಕೈಐದು ಗಜ್ಜೆ ಆಡ್ತೇನ ಅ ಆದ್ರೆ
ಅಲ್ಲ ಅಂದ್ರೆ ಎಷ್ಟಿಮ್ಮಮ್ಮ ಹತ್ರ ನಿಮ್ಮ್ವರಗ್ ನಾಕ ದಜ ಆಗ್ತರಾ ನಿಮ್ಮ
ಹ್ಮ ಎಲ್ಲಾ
ನಮ್ಮೂರತ್ರ ನೂರ ನಮ್ಮೂರ ಎತ್ರ ಬಂದ ಆ ಹ ಐದ ಹೆಜ್ ಜನ ಆಗ್ತಾರೆ ಬಟ್ ನಂ ಬರೋದ ಅಂದ್ರೆ ಎಡ ಹೆಜ್ ಬರ್ತವೆ
ಅದೇ ನಮ್ಮೂಊರಲ್ಲಿ ಎಷ್ಟ್ದ ಗೊತ್ತಿಲ್ಲ ಹೆಜ್ಜೆ
ಹಾ
ನನ್ಗೆ ಬರೋದು ಒಂದ್ ನಾಲ್ಕು ಐದ್ ಹೆಜ್ಜೆ ಬರುತ್ತ ಅಂದೆ
ಹೌದಾ
ಹಾ
ನಮ್ಗೆ ಎಡ್ಡಜ್ಜಿ ಬರದು ಹ್ಮ ಮೈನಂದ ಯಏಳ್ಮರಿ ಹೆಜಿ ಬರಲ್ಲ ಹ್ಮ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇಲ್ಲ ಯಾಕ ಬರ್ದ ನಿಮ್ ವಯಸ್ ಸ್ವಲ್ಪ ಬ್ರೇಕ್ ಆಗ್ತ ಇದೆ
ಯಾಕು ಅಲ್ಪ ಏ ಅವ್ರಗತೆ ಎಲ್ಲ ಇದೆ ಇಲ್ಲಿ
ತ ಆಗ್ತಿ ತರ ಆಗ್ತದೆ
ಹ್ಮ
ಹಾ ಇ ಕೇಳಸ್ತದೆ
ಹಾ ಅದ ಮತ್ತನಲ್ಲ
ಹೌದಾ
ಹಲೋ
ಹಾ
ಇದು ಬೆಂಗಳೂರು ಹೋಗ್ತೀರಲ್ಲ ಇವಾಗ
ಹಾ
ಯಾವರದದಲ್ಲಿ ಇರೋದು ಮನ
ದೊಡ್ ಬೊಮ ಚಂದ್ರ
ಹೇನು
ದೊಡ್ ಬೊಮ್ಸಂದ್ರ
ದೊಡಬೊಂಬಸಂದ್ರ
ದೊಡ್ಡಬೊಂಬ್ಸಾಂದ್ರ
ಹಾ ಏನಪ್ಪಾ ಗೊತ್ತಿಲ್ಲ
ದೊಡ್ಡ ಬಂಸ ಅಂದ್ರ ಕೇಳ ಸರಿ ಕೇಳಿಸತಾರಾನ ಆತಾಯ
ಹಾ ಕೇಳತ್ತು ನನಗ್ ಗೊತ್ತಿಲ್ಲ ಒಂದೆ ಅ ಎಲ್ಲಿರೊತ್ತಣ
ಹೌದಾ ಅದೇ ದೊಡ್ಡ ಮುನ್ಸಂದ್ರ ಅಂತ ಬರುತ್ತೆ ಅಲ್ಲೇ
ಹಾ
ಅಲ್ಲಿರದು
ಹಾ ಹಾ
ಹ್ಮ್ ಇಸಲ್ ಹೋಗಿಲ್ಲ ಬೆಂಗಗಳೂರಿಗೆ
ಹ
ಚಲಾವರ ಹೋಗಿಲ್ವಾ ಬೆಂಗಳೂರಿಗೆ
ನಾ ಬೆಂಗ್ಳೂರೇ ನೋಡಿಲ್ಲ
ನೋಡೇ ಇಲ್ಲ ಒಂದ್ಸಲನಾ
ಹ್ಮ್ ನನ್ ಬೆಂಗ್ಳೂರೇ ನೋಡಿಲ್ಲ ಗೋವಾ ನೋಡಿದಿನಿ
ಗೋವಾ ನೋಡಿದಿಯಾ
ಗೋವಾ ನೋಡಿದೀನಿ
ಹ ಹಾ
ಹೋದ ವರ್ಷ ಹೋಗಿದೆ ಗೋವಾಗ
ಗೋವಾ ಬೀಚ್
ಹ್ಮ್ ಹೋಗಿದ್ವಿ ನೆಕ್ಸ್ಟ್ ನ ಕಂಪೂಟರ್ ಫಿನಿಶ್ ಆಯ್ತ ಅಂದ್ರೆ ಗೋವಾಗೆ ಹೋಗೋದು ಇವಾಗ
ಕಂಪ್ಯೂಟರ್ ಫಿನಿಷ್ ಗು ಅದಕು ಎನ್ ಸಂಬಂಧ
ಮೆ ಕಂಪ್ಲಿಟ್ ಕಂಪ್ಲಿಟ್ ಆಗತ್ತಲ್ಲ
ಹಲೋ
ಕಂಪ್ಯೂಟರ್ ಮುಗಿದ ಮೇಲೆ ಹೋಗ್ತೀನಿ ಅಂದೆ ಗೋವಾಗೆ ಮತ್ತೆ
ಅಲ್ಲಾ ಕಂಪ್ಯೂಟರ್ ಕೂ ಮುಗಸೋದಕೂ ಅದಕ ಏನ್ ಸಂಬಂಧ ಕೇಳಿದೆ ಅಲೋ
ಅಂದ್ರೆ ಇವಾಗ ಕಂಪ್ಯೂಟರ್ ಕಂಪ್ಲೀಟ್ ಆಗತ್ತಲ್ಲ
ಆದ್ರ ಖುಷಿಗ ಹೋಗ್ತ ಏನ್ ಅದ್ರಲ್ಲಿಂದ ಏನಾದ್ರೂ ಅಮೌಂಟ್ ಬರ್ತಾ
ಹೋಗ್ಬೇಕು ಅಂದ್ರ ಹೋಗಬೇಕ ಹಾ ನಮ್ ಸಿಸ್ಟರ್ ಅವರ ಅದರ ಈತರ ಗಾರ್ಡನ್ ಕೆಲಸ ಅಂತ ಅಲ್ಲಿ
ಯಾವದ
ಗಾರ್ಡನ್ ಗಾರ್ಡನ್ ಅಂದ್ರೆ ಅಲ್ಲಿ ಎಲ್ಲಾ ಇವ ನಮ್ಮ ಭಾರತದಲ್ಲಿ ಯಾವ್ಯಾವ ಈ ವಾಸ್ತುಶಿಲ್ಪಗಳು ಈತರ
ಹ್ಮ್ ಹ್ಮ್ಮ್ಹ
ಇವಾಗ ಕರ್ನಾಟಕದಲ್ಲಿ ಹಂಪಿ
ಹ್ಮ್ ಹ್ಮ್
ಇವಾಗ ಅದ ಯಾವ್ದ ಗೋಲ್ಡನ್ ಟೆಂಪಲ್
ಹ್ಮ ಹೇಳಿ ಹ್ಮ್
ತರ ಎಲ್ಲಾ ಸ್ಮಾರಕಗಳ ಎಲ್ಲ ಒಂದೇ ಕಡೆ ಇದು ಮಾಡ್ಯಾರ ಸಣ್ಣ ಸಣ್ಣವಾಗಿ ಕಟ್ಟ್ಯಾರಲ್ಲ ಎಲ್ಲ ಸೇಮ್ ಅದ ಹೆಂಗಿದೆ ಅದೇ ತರ
ಸೇಮ್ ತರಾನ ಹಾ ಹೇಳಿ
ಅದೇ ತರ ಕಟ್ಟವ್ರೀ ಅದ್ಕೆ ಹುಡುಗರೆಲ್ಲಾ ಪೇಂಟ್ ಮಾಡದು ಅದ ತಗ ಮಾಡ್ತಾರ ಅಂತಲ್ಲಿ
ಹೌದಾ
ನಮ್ಮಕ್ಕ ಅವ್ರ ಅಲ್ಲಿ ನರ್ಸರಿ ಇದೆ ಅಂತ ಅಲ್ಲಿ ಕೆಲ್ಸ ಮಾಡ್ಕ ಹೋಗ್ತಾರ.
ಹೌದಾ
ಹ್ಮ ಒಂದ್ ಹದಿನೈದ ಸಾವಿರ ಹಿಂಗ್ ಕೊಡ್ತಾರಂತ ತಿಂಗಳಿಗ ಅಲ್ಲಿ.
ಇಂತ ಪ್ಲೇಸಗೋಳೆಲ್ಲ ಅದರಲ್ಲ ಒಂದ್ರಲ್ಲೇ ಇದ್ ಮಾಡ್ತ ಇದಾರ
ಹ್ಮ್ ಅಲ್ಲೊಂದ ಇಲ್ಲೊಂದು ಅಂದ್ರೆ ಜಾಗ ರಗಡ್ ಅವ
ಜಾಗ ರಗಡ್ ಇದೆ ಅಂದ್ರೆ ಕೆಲವೊಂದು ಕೆಲವೊಂದು ಪ್ಲೇಸ್ ಗಳುದು ಮೈಸೂರು ಅರಮನೆ ತರ ದೊಡ್ಡ ದೊಡ್ ಪ್ಲೇಸ್ ಇರುವಂತಾದ ಅಲ್ಲಿ ಕೆಟ್ಟಿದಿದ್ದಾರೆ ಸಣದೆ
ಹ್ಮ್ ಅರಮನೆ ಬಂತು ಗೋಲ್ ಗುಂಬಜ್ ಬಂತು ಮತ್ತೆ ಹಂಪಿ ಅಲ್ಲ ಆತರಲ್ಲ ಇದು ಹಂಪಿ ಈ ನವದೆಹಲಿ ಕೋಟೆಗಳುಲ್ಲ ಅದಾವಲ್ಲ
ಹ ಹಾ
ಕೆಂಪು ಕೋಟೆ ಆಕ ಹೈದರಾಬಾದ್ ಕೋಟೆಗಳು ಇವೆಲ್ಲಾ ಅದಾವಲ್ಲ
ಹಾ ಬಟ್ ನೀವು ಅದರಲ್ಲಿ ಏನ್ ಮಾಡ್ತಾರಿ ಕೆಲ್ಸ ಪೇಂಟ್ ಮಾಡದ ನಿನ್ಗ ಪೇಂಟಿಂಗ್ ಕೆಲ್ಸ ಬರುತ್ತ
ಅಲ್ಲೆಲ್ಲಾ ಹೇಳ್ಕೊಡ್ತಾರೆ ಇದ್ ಮೇಲೆ ಈ ತರ ಅಂದ್ರೆ ಡೆಮೋ ತೋರ್ಸ ಡೆಮೋ ಕೊಡ್ತಾರ ಅಂತ ವಾಟ್ಸಪ್ಗೆ. ಎಲ್ಲಿಗೆ ಪೇಂಟ್ ಮಾಡಬೇಕು ಅಂತ ಹೆಳ್ ಹೇಳ ಕೊಡ್ತಾರಂತ ಅವ್ರು ವಾಟ್ಸಪಗ ಹಕ್ತಾರಂತ ಈತರದ್ದು.
ಹ್ಮ್ ಹ್ಮ
ಈಗ ಏನಂದ್ರ ಇದು ಇ ಇದು ಗೊತ್ತಲ್ಲ ನಟರಾಜ್.
ನಟರಾಜ್ ಯಾರು.
ಅಂದ್ರೆ ಇವ ನೃತ್ಯ ಮಾಡೋ ಶಿವ ಇರ್ತಾನಲ್ಲ. ಶ ಶಿವನ್ಮೂರ್ತಿ ಅವನ್ಗೆ ನಟರಾಜ ಅಂತ ಕರಿತಾರಲ್ಲ.
ಹ ಹ್
ಹಂಗೆ ಈ ತರ ಪೇಂಟ್ ಮಾಡಬೇಕ್ ಅಂತ ಹೇಳ್ ಕೊಡ್ತಾರೆ ವಾಟ್ಸಪಲ್ಲಿ ಹಾಕ್ಬಿಡ್ತಾರೆ ಈ ತರ ಪೇಂಟ್ ಬರ್ಬೇಕ್ ಅಂತ.
ಹೌದಾ
ಆತರ ಪೇಂಟ್ ಮಾಡೋದು.
ಹಾ ಹಾ
ಕೆಲ್ಸ ಏನು ಇಲ್ಲ ಅಷ್ಟೊಂದು.
ಹಾ ಹಾ
ಹಾ ಅದಕ್ಕೆ ನಮ್ಮ ಫ್ರೆಂಡ್ಸ್ ಇದ್ದಾರ ಒಂದಿಬ್ರು ಮೂವರು ನಮ್ ತಮ್ಮ ಇದ್ದಾನೆ.
ಅಕ್ಕವರು ನರ್ಸಿಂಗ್ ನರ್ಸಿಂಗ್ ಕೆಲಸ ಮಾಡ್ತಾರ ಅದರಲ್ಲಿ.
ನರ್ಸಿಂಗಲ್ಲಾ ನರ್ಸರಿ. ಅಂದ್ರ ತೋಟ ಈತರ ತೋಟ ತೋಟಗಾರಿಕೆಲ್ಲ ಇರುತ್ತಲ್ಲ.
ಹ ಹ
ಅಲ್ಲಿ ಕೆಲ್ಸ ಮಾಡ್ತಾರ ತೋಟದಲ್ಲಿ ಗಾರ್ಡನು ಇದೆ ಅಲ್ಲೆಲ್ಲ.
ನರ್ಸರಿ ಅಂತಾರೆನದಕ.
ಹ್ಮ್ ಆದ್ರ ಗಿಡಗೋಳೆಲ್ಲಾ ಕೊಡ್ತಾರಲ್ಲ. ಹಾ ಸರಿ ನಾ ಮಾಡ್ತಿನೀರು ಮತ್ತೆ.
ಹೌದಾ ನಾ ಏನ್ ನರಸಿಂಗಂತ ಮಾಡಿದ್ದೆ ಅದ್ರಲ್ಲಿ.
ಇಲ್ಲ ಇಲ್ಲ ಸರಿಪ